ಬಾ
ಯಕ್ಕ
ಊಟ ಮಾಡ್ದೆ
ಊಟ ಮಾಡ್ದ ಬಂದೆ ಊಟ ಮಾಡ್ದ ಬಂದೆ ಊಟ ಮಾಡದೆ ಮಳೆ ಬತಾಯ್ತು
ಹಾ ಮಳೆನಾ
ಹ್ಮ್ ಮದೂರಲ್ಲಿ ಮಳೆ ಪಪ್ಪಾ ಸರಿಯಾಗಿ ಹೊಡಿತಾವೆ
ಇಲ್ಲೂ ಅಷ್ಟೇ ಹಯ್ತಾಯ್ತ ಹಾಗ ನಾನು ಮಳೆ ಕೆಮ್ಮನಿ ಮುಗಿಸಿ ಓಡ್ ಬಂದಿ
ಹಾ
ನೆನ್ನೆ ಒಳ್ಳೆ ಮಳ ಅಂಕಲ್ ಮಳ
ಹಾ
ನನ್ ದುಬ್ಸಾಕ್ಬಿಡ್ತತಗ ಒಳಕಲ್ಲ ರೂಮ ಒಳಕಲ್ಲ ಬತಿತ್ತು ಕಲ್ಲುಗಳು ಆ ಕಿಟಕಿ ಮೇಲ್ಗಡೆಯಿಂದ ಊರು ಫುಲ್ ಮಳ ಅಂತ ಹ ನನ್ನೆನ್ನು ಇಐವತ್ತುುವೇ ಹ್ಮ
ನ ಮತ್ತ ಸೌ ಮನ ಹೇಳಡದು
ಹ್ಮ್ ಇನ್ನ ಾನ ಆ ರ್ದ ಏನ ಇರ್ತ ತಲ
ಹ್ಮ ಏನ್ ಹೇಳ್ಲಿಲ್ಲ ಹ್ಮ
ಹೇನ ಕೆಲ್ಸ ಹುಡುಕ್ತಾ ಇರ್ಬೇಕು ಕೆಲ್ಸ ಹುಡುಕ್ತಾವ ನೀಿ ಅಂದ್ರು ಸಿಿ ಉಡಬ ಉಡಬೇಕ
ಎಷ್ಟ್ ಕೆಲ್ಸದ ಸಿಕ್ಕರಾರರು ಮೈಂಡ್ ಯಾರು ಡೈವರ್ಟ್ ಆಯ್ತದೆ ಅಲ್ವಾ
ಅದೇ
ಹ ಯಾವ್ದಚ್ಚರಿ ಹಿಂಗ್ ಎಚ್ಚರಿ ಹಿಂಗಾದ್ರೂ ಹೋದ್ರೂ ನಡೀತದೆ
ಅದೇ ಅವರು ಆರಾಮಾಗ ಲೆಕ್ಚರ್ಗೆ ಹೋಗ್ಬೋದವ
ಹ್ಮ
ಚಾರ್ ಒಳ್ಳೆ ಕಮ್ಯುನಿಕೇಶನ್ ಅದ
ಹ್ಮ ನೋ
ಆರಾಮ ಅಲ್ಲೇ ಇದಕನ ತಾಗ ಊರ್ಲೆೇ
ಹಾ ಹ
ಅದ ಹ ಹರು
ಮೈಸೂರಲ್ಲೇ ಇದ್ರು ಮಾಡ್ಕೊಂಡರು ನಡೀತದೆ
ಅಲ್ಲ ಮ ತ ಮನಗ್ ಹಓಡ್ಗಿಡರ್ಕಂದ ಸಹನದ ಹಯ್ತಾಲ್ಲ ಹತ್ರ ಹೋಗಿದ್ ಹೋಗಿದ್ ಬರ್ಬೋದು
ಬರ್ಬೋದು ಅದ ನಿಜಾನ ನಲ್ಲ ಮೈಸೂರಲ್ಲಿ ಇದರು ಕೇಳೋರ್ ಜಾಸ್ತಿ ಕೇಳೋರ್ ಜಾಸ್ತಿ ಹ ಹಂಗಗೆ ತನ್ನ
ಹ್ಮ್ ಮತ್ತ ಕೆ ಇಲ್ಲಿ ಬಂದ ಆರಾಮಾಗಿ ಇರ್ಬೋದು ಅಂತ
ಹ್ಮ್ ಬೆಂಗ್ಳೂರ್ ಆದ್ರೆ ಎಲ್ಲಾ ಮರ್ಚ್ಬಿಡತುತ್ತದೆ ಅಂಗ ಇನ್ನೇನು ರೂಮ್ ಹೆಂಗ್ ಮಾಡಿರ ಮಲ್ಲಿ
ಇದೇ ಮ್ಯಾಮ್ ಈ ಎಂಟನೇ ತಾರೀಕಲ್ಲಿ ಇರ್ಬೋದು ಮೇ ಬಿ ಆಮಿರ್ ಬತ್ತರ ಹ್ಮ ನಾ ನಾ ಮೈಸೂರ್ ಹೋಗುವಂತ ಅನ್ಕತಾವನಿಗೆ ಗೊತ್ತಿಲ್ಲ ಏನ್
ತಿರ್ಗ ಒಡವೆ ಮೈಸೂರ್ ಹೋಗ್ಬೋಣಂತ
ಹೋಗಿದ್ ಬರಾಮ ಅಂತ
ಹ ಎವ ಓಟ
ಹಾ
ಚಕ್ಕಿಯವರ ಮನೆಗೆ
ಅಲ್ಲೆಲ್ಲಾ ನಾಳಾ ಕೇಳ್ತೀರ ನಾನು ಇನ್ನುಬ್ ಎಂಟನೇ ತಾರೀಕು ಇನ್ನುೂ ಟೈಮ್ ಅದ
ಹಾ
ನಳಕ ಒಳ ದಿನ ಆ ಬೇಕ ಚಿಕೆಟ್ ಮನೋಗಬದು ಹ್ಮ
ಹ್ಮ ಹಾ ಹಾ ಹಾ ಹಾ
ನಾನ್ ಹೇಳಿದ್ ನಾಳಾ ಮಧ್ಯಾಹ್ರ ಗಂಟ ಡೂಟಿ ಮುಗೀತಲ್ಲ ಮಧ್ಯ್ಯಾದ್ ಮೇಲೆ ಮೋಹಂತ ಅನ್ಕೆ ಮೈಸೂರ್ಗ ಇಲ್ಲ ರೋಮ್ಲ ಇರೋದೆ ಹ್ಮ
ನಾನನ್ ಇನ್ ಹೆಂಗು ಹಯ್ತೀನಿ ಅಂದಲ್ಲ ಅಂದಬಿಟ್ಟು ನಾನು ಸುಮ್ಮ ಡ್ಯೂಟಿ ಅಪ್ಲ ಮಾಡಕೆ ಬಂದಿಲ್ಲ ಟ್ರಾವೆಲ್ ಮಾಡಕ್ಕ ಆಗಲ್ಲ ಎರಡು ದಿವಸ ನಿಮ್ದಾಗಾರ ಇರು ಅಂಗ್ಬಟ್ಟು ಇ ಕೆಲ್ಸ ಮಾಡೋಕ್ ಇಂಟ್ರೆಸ್ಟ್ ಇತ್ತು ಬಟ್ ಒಂದಿನ ಮಾಡ್ಬೋದಯ್ತು ಒಂದ ದಿನ ಫ್ರೀ ಬೇಕು ಎಡ್ ದಿನ ಕ ಮಾಡ್ತೀನಿ ಅಂದ್ರೆ ಅದೊಂತರಾ ಅನ್ಸ್ಬಿಡ್ತದೆ ಕಾಲೆಲ್ಲಾ ನೋವ ಬಂದ ಬಿಡ್ತಾದೇ
ನಾನು ಹೋಗ ಮಂತನ್ಕ ನಾಳ ಮಧ್ಯಾಹನ ಮೇಲ
ಹ್ಮ್ ನಿಂತೆ ಇರ್ತೀವಲ್ಲಾ ನಾವಗಳ ಕ ಹ್ಮ್
ವಯ್ತನ್ ಏನ ಕನ್ಫರ್ಮ ಇಲ್ಲ ಬಟ್ ನೋಡ್ ಹೋಗ್ಬೇಕಂತ ಅನ್ಸುತ್ತ ಬಟ ಅಲ್ಲೋ ಯಾವನ. ಬಿಜಿ ಇರ್ತನ.
ಹಾ
ಅಲ್ಲಿ ಅಲ್ಲಿಡಲ. ಹೊಗ ಇಂತೆ ಅಂತ ಇರ್ನಿಲ್ಲ ಬಟ್ ಸೋಮಾರ ಆಫೀಸ್.
ಹಾ ಹಾ ಹಾ ಹಾ ಹಗೆ
ಅದಕ್ಕೆ ಹ್ಮ
ನಾಳೆ ಹೋಗೋದಿತ್ತು ಸ್ಯಾಲ್ರಿ ಆಗಿದ್ರ ಹಂಗ ವಿಕು
ನೋಡು ನಾಳೆ ಎಲ್ಲ ಬಾ ಸಾಯಂಕಾಲ ಎಲ್ಲ ಮಧ್ಯರ ಮೇಲೆ ಹೋಗೋಣ
ಖಸಿಲ
ನಾಂತ ಬರೆ ಇದ್ದ
ಖಾಲಿ ಹಗ್ಬಿಟಿದೆ
ಐದೈನೂರು ರೂಪಾಯಿ ಪೆಟ್ರೋಲ್ ಲಾಕ್ಸ ಹೇಳೋದು
ಹಾ
ಮೈಸೂರ್ಲ್ಲಿ ಇದ್ರೆ ಕೊಟ್ಟಿ ಇರುವೋಂತ ಟೆಂಪಲ್ ಐ ಹರಗಾರ್ ಹೋಗಬೋದಾಯ್ತ ನೋಡ್ ನಕ ಬಬೋದಯ್
ಆ ನಮ್ಮ ಭಾವನೆ ಕರಿತಾ ಇಡಲು ಬಾರ ಹೋಗೋಣ ಅಂತ
ಹಾ
ನಾನ ಇಲ್ಲ ಅಂದ್ರೆ ಯಾಕೋ ಒಂದು ಬಾ ಎ ತಲೆ ಕೆಟ್ಸ್ತಾಬಡ ಅಂತಾ ಇದಲ್ಲಪ್ಪಾ ಇನ್ನ ಪ್ಲಾನ್ ಮಾಡಿಲ್ಲ ಪ್ಲಾನ್ ಮಾಡುವಾಗ ಹೇಳ್ತೀನಿ ಬಾ ಹೋಗವ ಅಂದು
ಕುಟ್ಟಿ ಹೋಗಿಯಾ
ಹಾ
ಹಾ ಸರಿಯತನ್ನ
ಅ ಏನು ಮಾಡೋಕೆ ಆಗಲ್ಲ
ಹಾ ಅವೆಂತಸ ಬೇರೆ ಮಾಡಕ್ ಹೋಗ್ಬಿಟ್ಟಿದ್ದೀವಿ
ಹಾ
ಆವಾಗಿನ ತರ ಅಂತೂ ಇಲ್ಲ ಇವಾಗ್ಲೇ ಬೇರೆ ಲೈಫ್ ಮಾಡಿದೀವಿ ಸೋಂಬಾರಿ ಆಗಾಗೆಲ್ಲ ಇಷ್ಟ ಪಡ್ ಮಾಡಡಲ್ಲ ಇವಾಗ ನಾನು ಶನಿವಾರ ಭಾನುವಾರ ನಮ್ಮ ಅಮ್ಮನ ಹಂಗೇತೆಏನ ಮಾಡ ಇ ಭಾನುವಾರ ಶನಿವಾರ ಫ್ರೀ ಆಗಿರ್ತಲ್ಲ ಅಂತ ನಡಾನೇ ಇಲ್ಲೇನ್ ಮಕ್ ಕಾಯಬೋದು ಹ ಯಾಕಂದ್ರೆ ಇಲ್ಲಿ ನಾವ್ ಅಷ್ಟು ಇಲ್ವಲ್ಲ ಒಂದ್ ಗ್ರಿಪ್ಪಬಿಟ್ಟದ
ಹ್ಮ
ನಮ್ ಮನೆಯಿಂದಾನೇ ಇಛೆ ಹೋಗಲ್ಲ ನಾನು ನಾವಾಗಾದ್ರೆ ಹುಡುಗೂರು ಇದ್ರು ಹೋಗಿತಾ ಇದ್ದೆ ಇವ ನಾನೇ ಈಚೆ ಹೋಗಲ್ಲ ನಮ್ಮ್ ಮನೇಲಿ ಶನಿವಾರ ಭಾನವಾರ ನಾನು ಎನಾರ ನೀರ್ ಬೇಕು ಅಂದ್ರೆ ನೀರ್ ಒಂದ್ ತಗೋಬರ್ತಿನಿ ಸಾಮಾನನ್ ಬೇಕು ಅಂದ್ರೆ ಹೋಗ್ ತಗೋಬತಿನನಿ ಆ ಆದ್ರೆ ಈಚನೇ ಹೋಗಲ್ಲ ನನ್ ರೂಮ್ ಬಿಟ್ಟು ಇಚ್ಚನ್ ಬರಲ್ಲ ಅನ್ಬೇಕಾರೆ
ನಮ್ಗೆ ಎಲ್ಲ ಅ ನಮ್ಗಸರ ಸೀನಿ ಎಲ್ಲ
ಅದು ಏನಾದ್ರು ನನ್ಗೆ ಬೇಜಾರಾಯ್ತು ಅಂದ್ರೆ ರೂಮ್ ಬಾಗ್ಲು ತೆೆಗೆದ್ಬಿಟ್ಟು ಈಚೆ ಕೂತ್ ಕತ್ಕೊಂಡು ಸಂಂಗಿ ಕೇಳ್ಕೊಂಡು ಕೂತಿರ್ತಿನನಿಿಲ್ಲಾ ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡ್ಕೊಂಡು ಏನಾದ್ರುವೆ ಮಾಡ್ತಾ ಇರ್ತೀನಿ ಅದು ಬಿಟ್ರೆ ಇದೆಲ್ಲೂ ಹೋಗಲ್ಲ ಇಲಲ್ಲ ಸರಿ ಇಲ್ಲಲ್ಲ ನಮಲ್ಲಿ ಹುಡುಗರು ಲೈಫು ಬೇರೆ ತರ ಇಲ್ಲಿ ನಿಮ್ಮೂರಲ್ಲಿ ಒಂಥರ ಬಿಡು ಹಳ್ಳಿ ಅಲ್ಲಿ ಹುಡುಗುರ ಬೇರೆ ಇಲ್ಲಿ ಹುಡುಗರ ಬೇರೆ ಜೀವನ ಹ ಇಲ್ಲಿ ಎಣ್ಣೆ ಸಿಗರೇಟು ಗಾಂಜಾ ಅಂತ ನಿಂತಿರ್ತಾರೆ ಅವ ತಗ್ಲಾಕೋಗ ಹೋಗಿ ನಾವವು ಸಿಕಂತ ಇ ಮಾಡದಲ್ ಹ
ಊರ್ ಸೈಡ್ಗಳು ಅದು ಇರ್ತವ ಬಟ್ ಅಂದ್ರ ಅದು ಅಷ್ಟೊಂದು ನವಿ ಇರ ಬೇರೆ ಕಡೆ ಸಿೇಕತಾರಲ್ಲ ಅವ್ರವ್ ಮಾಡಕ ಅವ್ರ ಪಡ ಇಕ ಬಿಡ್ತಾರ
ಇಡ್ಕ ಬಿಡ್ತಾರೆ ನಿಮ್ ಊರಲ್ ಅಷ್ಟು ಪೊಲೀಸ್ ಸಡನ್ ಆಗಿ ಬಂದ್ಬಿಡಕ್ದದ ಇಲ್ ಇಲ್ಲಾದ್ರೆ ಓಡಾಡ್ತಾರೆ ತಕ ಇಲ್ಲಾದ್ರೆ ಓಡಾಡ್ತಾರ್. ಇಲ್ಲೆಲ್ಲಾ ರೌಂಡ್ಸ್ ಇರ್ತದೆ ಇವ್ನಿಂಗ್ ವಾಕಿಂಗ್ ಟೈಮ್ ಅಲ್ಲಿ ಪೊಲೀಸ್ ಬೈಕ್ ಅಲ್ಲಿ.
ಹ್ಮ್
ಅವೆಲ್ಲ ಇರ್ತವೆ ಅದಕ್ಕೋಸ್ಕರ ನಾವೇನ ಎಲ್ಲಿ ಹೋಗಲ್ಲ ಇವತ್ತಿನ್ ಸಮಾಜ. ಐತೆ ಅಂದ್ಬಿಟ್ಟು ಎಲ್ಲೂ ಹೋಗಲ್ಲ ಹೋಗ್ಬೇಕು ಅನ್ಸುದ್ರೂನು ನಾನೇ ನಮ್ ಮನೆ ಮೇಲೆ ತಂದ್ಬಿಡ್ತೀನಿ ಇ ಬಿಯಾರ್ ನ ನಿಮ್ದಿಯಾಗ್ ಕುಡಿತೀನಿ.
ಹಃ ಹ
ಹಾ ಕುಡ್ಬಿಟ್ಟು ಸೈಲೆಂಟಗ್ ಗೊತ್ತಿಲ್ದೆ ಇದಂಗೆ. ಬಾಟ್ಲನ್ ಎಚ್ಚಬಿಡದು .
ಹ್ಮ
ಅಷ್ಟೇ ಎಲ್ಲು ಹೋಗಲ್ಲ ಬಿಯರ್ ತಂದ ನೀಟಾಗಿ ಒಂದ್ ಚಿಪ್ಸ್ ತಗಬಂದ. ಒಂದ್ ಮೂವಿಗಿವಿ ಹಾಕತ್ತಿನಿ. ನೋಡ್ತಾ ಇರ್ತೀನಿ ಹನ್ನೆರ್ಡ್ ಗಂಟೆ ಹನ್ನೆರ್ಡುವರೆ ಗಂಟ್ ಹೊಡಿತೀನಿ. ಊಟ ತಟ್ಟೆಲ್ ಹಾಕ ಬಂದ್ ಬಿಟ್ಟಿರ್ತೀನಿ ನೇಮ್ದಿಯಗ್ ತಿನ್ಬಿಟ್ ಮಲ್ಕತಿನಿ.
ಇಷ್ಕ
ಶಿಸ್ತು ಎಲ್ಲೂ ಹೋಗಲ್ಲ ಒಟ್ನಲ್ಲಿ ಬೇರೆ ಏನಾರ ಮಾಡ್ಬೇಕು ಅನ್ನೋದ್ ಒಂದ್ ಹು ಅದ ಅದೇವ್. ಒಟ್ನಾಲ್ ಜಿಮ್ಗೆ ಇವಾಗ ಸಣ್ಣಗನ್ನ ಆಗಿದೀನಿ ಜಿಮ್ಗೆ ಹೋಗಬೇಕು ಅನ್ನೋದ ಒಂದು ಪ್ಲಾನ್ ಅಲ್ಲಿ ಇಟ್ಟಿದೀನಿ. ಟೈಮಿಂಗ್ ಒಂದ್ ಅಡ್ಜಸ್ಟ್ ಆಯ್ತಲ್ಲ ಅದಿಕ್ಕೆ ಸುಮ್ ಟೈಮಿಂಗೂ ಏನಾರ ಮಾಡ್ಕ. ನಮ್ಮ ಮ್ಯಾನೇಜರ್ ಹತ್ರ ಮಾತಾಡುವ ಸರ್ ಐದು ನಲ್ವತ್ತಕ್ಕೆ ಬಿಟ್ ಬುಡ್ತೀನಿ. ನಾನ್ ಒಂಬತ್ ಗಂಟೆ ಒಂಬತ್ತು ನಲ್ವತ್ತುಕೆಲ್ಲ ಆಫೀಸ್ ಅಲ್ ಇರ್ತಿನಿ ನಾನು ಟೈಮ್. ಅನ್ನೋತ್ತಕ್ಕೆ ಒಂದ್ಸತಿ ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ ನೋಡ್ಬೇಕು. ಏನಾಯ್ತದೆ ಅಂತ.
ತ್ರಿ ಪ್ರದೇಶಗ್ಯ.
ಹಾ
ಈವ ಬಡ್ತಿರ ಎಷ್ಟೊತಿಗೆ.
ನೋಡ್ ಆರು ಗಂಟೆಗೆ ಬಿಡ್ತೀನಿ ನಾನ್ ಆಫೀಸು. ಅಲ್ಲೆ ಹತ್ಕಂಡೆ ಹೋಯ್ತಿನಿ.
ಹ್ಮ
ಹ್ಮ ಅದ್ನೇ ಎಂಟ್ವರ್ ನೀನ್ ಏನಾರ ಮಾಡಿ ಎಂಟ್ವರ್ ಮಾಡ್ಬೇಕು.
ಹ್ಮ್ ಮಧ್ಯಾಹ್ನ ಊಟಕ್ ವನ್ನವರ.
ಹಾ ಊಟಕ್ ವನ್ನವರು.
ಏನ್ ಯೊಳ್ ಅವರ್ ಕೆಲ್ಸ.
ಹ ಅರ್ಧ ಅರ್ಧ ಗಂಟೆ ಐದ್ ಹದ್ನೈದ್ ನಿಮ್ಷ ಟಿ ಹದ್ನೈದ್ ನಿಮ್ಷ ಟಿ.
ಹ್ಮ್
ಹಾ ಎ ನಾನ್ ಬೇಜಾರಾದ್ರೆ ನಾನ್ ಲ್ಯಾಪ್ಟಾಪ್ ತಗೊಂಡ್ ಹೋಗಿ ಅಲ್ಲಿ ಕೆಫೆ ಮೇಲ್ಗಡೆ ಕೆಫೆ ಐತಲ್ಲ. ಅಲ್ಕುತ್ಕೊಂಡ್ ಹೋಗ್ ವಾದಡ್ತಿನಿ. ಹಂಗಾಗಿ
ಏಳುವರ್ ಗಂಟ ಅದೇ ಆರಂಬ್ ಕೆಲ್ಸ ಆರಾಮ್ ಮಾಡ್ಕ್ ಹೋದಾದ್ರ ಆರ್ವರ್ ಗಂಟ.
ಹ್ಮ ಏನ್ ಇರಲ್ಲಮ್ಮಲ್ಲಿ ಇವತ್ತೆಲ್ಲಾ ಫ್ರೀಯಾಗೆ ಕೂತ್ಕೊಂಡು ಮಾತುಕತೆ ಮಾಡ್ಕೊಂಡು ರೇಗುಸ್ ಕುತ್ತಿದ್. ಕೆಲ್ಸ ಎಲ್ಲ ಬದಲಿ ಮಲ್ಲಿ ಐದ್ ನಿಮ್ಷ ಹತ್ ನಿಮ್ಷ ಮಾಡ್ ಬಿಸಾಕ್ ಸುಮ್ ಕುಂತ್ಕೊಂತೀನಿ.
ಕೆಲ್ಸ ಗೊತ್ತಿರೋ ಗೊತ್ತಿಿಲ್ಲವ ಸ್ವಲ್ಪ ಕಷ್ಟ ಗೊತ್ತಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ
ಹ್ಮ್ ಶ್ಯಾಪ ಅಲ್ಲಿ ಏ ಶ್ಯಾಪ ಅಲ್ಲಿ ಏನೋ ಒಂದು ಅಪ್ಡೇಟ್ ಮಾಡಿ ಅಂತ ಮೇಲ್ ಆಗ್ ಒಂದ್ಐ ಎರಡ್ ನಿಮಷ ಮೂರ್ ನಿಮಿಷ ತಗೊಂಡ್ ಅಪ್ಡೇಟ್ ಹಾಕ್ಬಿಟ್ಟು ಮೇ ಲತಿ ಅಷ್ಟೇ
ಸಸೆ ಅವ ಗಟ್ಬಡ
ಹಾಗೆ ಹಾಗೆ ಹತ್ತು ನಿಮಿಷ ಆಗೈತೆ
ಹಾ